ಹಲೋ ಹಲೋ ಹಲೋ?
ಹಾ ಹಲೋ? ಧನ್ಯವಾದಗಳು. ಹಲೋ ಹಲೋ ಕೇಸಳ್ತಾ ಇಲ್ಲ ಹಲೋ?
ಹಲೋ?
ಹಾ ಚೆನ್ನಾಗಿದ್ದೇವಿ ನೀವ್ ಚೆನ್ನಾಗಿದ್ದೀವ್ರಾ?
ಹೌದು ಚೆನ್ನಾಗಿದ್ದೀವಿ.
ಹ ಊಟ ಮಾಡಿದ್ರಾ?
ಆಯ್ತು ನಿಮ್ದು?
ಹಾ ನಮ್ದು ಆಯ್ತು ಏ ಹೇನ್ ಮಾಡ್ತಿರೋದು ನೀವು ಓದ್ಕೊಂಡಿದ್ರಿ ಇಲ್ಲ ಕೆಲ್ಸಕ್ಕ ಹೊಗತ ಇದ್ದೀರಾ?
ಹ ನಾವು ಕೆಲಸಕ್ಕ ಹೋಗ್ತಿದ್ದೀವಿ.
ನೀವ್ ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ಕೇಳಿಸತಲ್ಲ ನಮಗೇ
ಹಾ ಸರಿ.
ಹಾ ಮತ್ತೆ. ಏನಾದ್ರೂ ಹೇಳಿ ಕೇಳೋಣ ನಿಮಗ ಯಾವದಾದರೂ ಕಥೆ ಗೊತ್ತಾ ಕಥೆ ಇದ್ರೆ ಹೇಳಿ.
ನಂಗೆ ಕಥೆ ಯಾವ್ದು ಗೊತ್ತಿಲ್ಲ ಹಾ ಆಮೆ ಮತ್ತೆ ಮೊಲದ ಕಥೆ ಹೇಳಲಾ?
ಈ ಕಥೆ ಚಿಕ್ಕ ಮಕ್ಳಿಗೂ ಗೊತ್ತು ಬೇರೆ ಕಥೆ ಇದ್ರೆ ಹೇಳರಿ ಕೇಳಿ
ಕಥೆ ಹೂ ಏನು ಕಥೆ ಗೊತ್ತಿಲ್ಲಲ್ಲ ಸದಿಕ ಕದೊಂದೆ ಗೊತ್ತಿರೋದು ನನ್ಗೆ ನಿಜ್ವಾಗ್ಲೂ ನಾನು ಚಿಕ್ಕ ಮಗುನೇ ಅದಕ್ಕೋಸ್ಕರ ಹೇಳ್ತಿರೋದು.
ಹಾ ಪರ್ವಾಗಿಲ್ಲ ಹೇಳಿ ಹೇಳಿ
ಹಲೋ
ಹಾ ಹಲೋ ಹೇಳಿ
ಹ ಏನಂದ್ರೆ ಆಮೇ ಮತ್ತೆ ಮೊಲ ಏನು. ಪೈ ಪೋಟಿಗ್ ಬಿದ್ಬಿಟರುತ್ತೆ.
ಹ್ಮ್
ಅವಾಗ ತನ್. ಅಂದ್ರೆ ಒಂದು ಓಡುವ ಸ್ಪರ್ಧೆ ಇರುತ್ತೆ. ಯಾರು ಮೊದ್ಲು ಹೋಗಿ. ಆ ಗುರಿನ ಮುಡ್ತಾರೋ ಅವರು ಬಿದ್ದಂಗೆ ಆಮೆ ಏನ್ ಮಾಡ ತೆ ಅಂದ್ರೆ ಹ ಅಹ ಓಡ್ತಾ ಇರುತ್ತೆ ಮೊಲನು ಕೂಡ ಓಡ್ತಾ ಇರುತ್ತೆ. ಮೊಲ ಏನಂತ ಆಮೆ ಸ್ವಲ್ಪ ನಿಧಾನ ಹೋಗೋದ್ರಲ್ಲಿ ನಡಿಯೋದ್ ಅಥ್ವಾ ಓಡೋದ್ರಲ್ಲಿ ಮೊಲ ತಿ. ಹಲೋ
ಹಾ ಹೇಳಿ ಹಲೋ
ಸ್ವಲ್ಪ ಜೋರಾಗಿ ಮಾತಾಡಿ.
ಹಾ ಇವಾಗ ಕೇಳಸ್ತಾ ಇದ್ಯಾ. ಆ ಮೊಲ ಮತ್ತೆ ಅದು ಓಡ್ತಾ ಇರುತೆ. ಹೇಳಿ
ಮೊಲ ತುಂಬಾ ಅಹ ಜೋರಾಗಿ ಓಡುತ್ತೆ. ಆಮೆ ನಿಧಾನ ಎಲ್ಲದ್ರಲ್ಲೂ ನಿಧಾನ ಆಮೆ.
ಹಾ
ಹ ನೀವ್ ಕೇಳಿದೀರಲ್ವಾ ಈಗ ಯಾರಿಗಾದ್ರು ಬೈತಾ ಇದ್ರೆ. ಏನು ಆಮೆ ಹೋದಂಗ ಹೋಗ್ತಯಾ ಅಂತ ಹಿಂಗೆಲ್ಲ ಬೈತಾ ಇರ್ತಾರಲ್ಲಾ ಆತರ.
ಹಾ
ಹ ಮೊಲ ಏನ್ ಮಾಡುತ್ತೆ ಅಂತ ಅಂದ್ರೆ. ಈ ಆ ಓಡಕ್ ಶುರು ಮಾಡುತ್ತೆ. ಆಮೆ ತುಂಬಾ ನಿಧಾನಗ ಬರೋದು ಅಷ್ಟವರ್ಗೂ. ಆ ಅಹ ಮೊಲಗೆೆ ಫುಲ್ ಸುಸ್ತಾಗಬಿಟ್ಟಿರುತ್ತೆ. ಓಡಿ ಓಡಿ ಅದಕ್ಕೆ ಸ್ವಲ್ಪ ವಿಶ್ರಾಂತಿ ತಗೋ ಳೋಣ ಅಂತ ಅಂದಬಿಟ್ಟು ಒಂದು ಮರದ ಅಡಿ ಹೋಗಿ ಮಲ್ಕೊಂಡಿರುತ್ತೆ. ಆಮೆ ಬರೋದು ಇನ್ನುೂ ನಿಧಾನ ತುಂಬಾ ಲೇಟ್ ಆಗುತ್ತೆ ಅದು ನಡಿಯೋದೇ ನಿಧಾನ ಅಂತ
ಏ.
ಹಾ. ಅವಾಗ ಮೊಲ ಮಲ್ಕೊಬಿಟ್ಟಿರುತ್ತೆ ಆ ಆಮೆ ಬರುತ್ತೆ. ಆಹ ನಿಧಾನಕ್ಕೆ ನಿಧಾನಕ್ಕೆ ಬರುತ್ತೆ. ಅ ನೋಡುತ್ತೆ ಅ ಅಲ್ಲಿ ಮೊಲ ಮಲಗಿರೋದು ಅದಕ್ಕೆ ಕಾಣಸುತ್ತೆ. ಅದು ಮೊಲನಾ ಎದೆೇಳ್ಸಲ್ಲ ಯಾಕೆಂ ದರೆ ಆಡ್ತಿರೋದೇ ಗೆಲ್ಲೋಕೆ ಯಾರಾರು ಒಬ್ರು ಗೆಲ್ಬೇಕು ಅದಕ್ಕೆ. ಮ್ಮೆ ಮನ್ಸಲ್ಲೇ ಏ ಮೂರ್ಖಾ ಮೂಲವೇ ಹಿಂಗೆ ಮಲಗಿರು ನೀನು. ನಾನು ಫಸ್ಟು ಅ ಓಡಿ ಹೋಗಿ ಗೆಲ್ತೀನಿ. ಅಂತ ಹೇಳ್ಬಿಟ್ಟು. ಹೋಗುತ್ತೆ ಈ ಮೊಲ ಏನ್ ಮಾಡುತ್ತೆ ಎದ್ಬಿಟ್ಟು ನೋಡುತ್ತೆ ಇನ್ನೂ ಆಮೆ ಬಂದಿಲ್ಲಾ ಮಲ್ಕೊಳ್ಳುತ್ತೆ ಮತ್ತೆ ಮತ್ತೆ ಎದ್ದೋಳು. ತ್ತೆ ಇನ್ನೊ ಆಮೇಬಂದಿಲ್ಲ ಅಂದ್ರೆ ಮತ್ತೆ ಮಲ್ಕೊಳ್ಳುತ್ತೆ. ಅಮ್ಮ ಆಮೆ ಏನ ಮಾಡಿರುತ್ತೆ ಅಷ್ಟೊತ್ತಿಗೆ ಅಂದ್ರೆ.
ಗುರಿ ಮುಟ್ಟಿರುತ್ತೆ.
ನಾನ ಹೇಳ್ತೀನಿ.
ಹೇಳಿ
ಆ ಹೋಗಿ ಆಲ್ರಡಿ ಅದು ಗುರಿ ಮುಟ್ಬಿಟ್ಟಿರುತ್ತೆ. ಅವಾಗಾ ಅ ಮೋಲಾ ಏನ ಮಾಡುತ್ತೆ. ಇಷ್ಟೊತ್ತಾದ್ರೂ ಬರ್ಲಿಲ್ಲಲ್ಲಾ ಈ ಆಮೆ. ನಾನೇ ಹೋಗ್ಬಿಡ್ತೀನ ಅತ್ಲಗಿ ಟೈಮ್ ತೊ ಸಮಯ ಆಗ್ತಿದೆ ಅಂತ ಅಂದಬಿಟ್ಟು. ಓಡಕ ಶುರು ಮಾಡುತ್ತೆ ಓಡಿ ಹೋಗುತ ಮತ್ತೆ ಗುರಿ ಮುಟ್ ಗುರಿ ಹತ್ರ ಹೋಗುತ್ತೆ ಅಲ್ಲಿ ನೋಡಿದ್ರೆ. ಈಗೊಂದ್ ಥರಾ ಟೇಪ್ ಆಕಿರ್ತಾರೆ ಗೊತ್ತಾ. ಈಗ ಫಸ್ಟ್ ಬಂದವ್ರು ಅದನ್ನ ಹಿಂಗೆ ಎಳರ್ಕೊಂಡ ಮುಂದೆ ಹೋಗ್ಬೇಕ.
ಟಕ್ ಟಕ್
ಅರ್ಧಬಿಟ್ಟು ಮುಂದುಕ್ಕೋಗ್ಬೇಕು ಅದೆಲ್ಲಾ ಆಲ್ರೆಡಿ ಅರ್ಧಾಗಿರುತ. ತ್ತೆ ಮೊಲಾ ಆಶ್ಚರ್ಯವಾಗ ನೋಡ್ತಿರುತ್ತೆ ಏನಿದು ಏನಿದು. ಆಮೇ ಆಲ್ರೆಡಿ ಬಿ. ಆಮೇ ಆ ಆಗಲೇ ಬಂದ ಬಿಡ್ತಾ ಅಂತ ನೋಡ್ತಾ ಇರುತ್ತೆ.
ಹಾ
ಹಾ ಆಮೇಲೆ ಅ ಅಲ್ಲಿದ್ದಿ ಅಲ್ಲಿ ಬೇರೆ ರೀತಿ ವಿವಿಧ ವಿವಿಧ ಪ್ರಾಣಿಗಳಿರುತ್ತಲ್ಲಾ. ಆ ಪ್ರಾಣಿಗಳೆಲ್ಲಾ ಮೊಲನಾ ಆಡ್ಕತಿರುತ್ತೆ. ನೀನು ಲೇಟಾಗ್ಬಂದೆ ಫಸ್ಟೇ ಓಡ್ದೆ ಲೇಟಗಬಂದೆ ಆಮೆಗಿಂತ್. ನೀನು ನಿಧಾನ ಆಗ್ಬಿಟ್ಟೆ ಅಂತೆಲ್ಲ ಆ--ಆ ಬ ಆಡ್ಕೊತಿರ್ತವೆ ಮೊಲಕ್ಕೆ ಸಹಿಸೋಕ್ಕಾಗಲ್ಲಾ. ಇದನ್ನೆಲ್ಲಾ. ಆಮೇ ಹತ್ರ ಹೋಗ್ಬಿಟ್ಟು ಕೇಳುತ್ತೆ ಆಮೆ ಅಣ್ಣ ಆಮೆ ಅಣ್ಣ ನೀನು ಅಷ್ಟು ನಿಧಾನ ಅಲ್ಲಾ. ಏ ಹೇಗೆ ಅಷ್ಟು ಬೇಗ ಬಂದ್ ಗುರಿನ ಮುಟ್ದೆ ಅಂತ. ಆಗ ಆಮೆ ಹೇಳತ್ತೆ ನೀನು ಮಲ್ಗಿದ್ದೆ ನಾನ್ ಅದನ್ನೋಡ್ದೆ. ನೀನು ನನ್ನನ್ನ ಸ್ಸೋಲಿಸ್ಬೇಕಂತ ಬೇಗ ಬೇಗ ಹೋಡಿ ಬರ್ತಾಯಿದ್ದೆ. ಆದ್ರೆ ನೋಡ್ದ ವಿಧಿ ಏನಾಯ್ತು. ತಾಳ್ಮೆ ಇರ್ಬೇಕು ಎಲ್ಲದ್ರಲ್ಲೂ. ನೀನು ಆತುರದಿಂದ ಓಡಿ ಬಂದು ಸುಸ್ತಾಗಿ ಮಲ್ಕೊಂಡೆ ನಾನು ನಿಧಾನಕ್ಕೆ ಬಂದು ಸುಸ್ತ ಆಗದಲೆ ನನ್ನ ಗುರಿನ ತಲುಪ್ದೆ ಅಂತ ಹೇಳುತ್ತೆ. ಆಗಾ ಆಮೆ ಅದ ಅ ಹ. ಅಂತ ಹೇಳ್ಬಿಟ್ಟು ಆಮೆ ಹೋಗುತ್ತೆ ಆಗ ಮೊಲ ಬೇಜಾರ್ ಮಾಡ್ಕೊಂಡು.
ಹು
ಹಾ ಆದ್ರೂ ಅಂದ್ರೆ ಅದು. ಅ ಏನಂತ ಯೋಚನೆ ಮಾಡುತ್ತೇ ಅಂದ್ರೆ ನಾನೇ ಎಲ್ಲದ್ರಲ್ಲೂ ಮೇಲು ಅಂತ. ತ್ತೆ ಯೋಚನೆ ಮಾಡ್ತಿದ್ದ ಆ ಮೋಲಾ. ಆಮೆ ಅತ ಆಮ ಹೋಗ್ತಿದ ಆಮೇನ ನಿಲ್ಸಿ. ಹಾ ಆಮೇಣ್ಣ ಆಮೆ ಅಣ್ಣ ನನ್ನ ನನ್ಕಡೆಯಿಂದ ತಪ್ಪಾಯ್ತು. ನಾನ ಈತರಾ ಮಾಡ್ಬಾರ್ದಿತ್ತು ನಿನ್ನನ್ನ ಹಿಯಾಳ್ಸ್ಬಾರ್ದಿತ್ತು ನೀನು ನಿಧಾನ ಅಂತಾ. ಕ್ಷಮಿಸು ಅಂತ ಕ್ಷಮೆ ಕೇಳಿ ಬರುತ್ತೆ ಆಗ ಎಲ್ಲಾ ಪ್ರಾಣಿಗಳು ಮೊಲ ಜೊತೆ ಚೆನ್ನಾಗಿರುತ್ತೆ ಆಮೇಲೆ ಮೊಲ ಇನ್ಯಾವತ್ತು ಯಾರ್ನು ಆಡ್ಕೊಳೋಕ್ಕೆ ಹೋಗಲ್ಲ ತುಂಬಾ ಚೆನ್ನಾಗಿ ಇದೇ ಇದರಿಂದ ನಮಗೇನ್ ಅರ್ಥಾಯ್ತು ಹೇಳಿ
ಅಂದ್ರೆ ನಾವೇ ಅತಿ ಬುದ್ಧಿವಂತಿಕೆಯಂದೆ ತಿಳಿದುಕೊಳ್ಳಬಾರದು
ಅಂದ್ರೆ ಅ ಅ ಅ ಏನಂದ್ರೆ ಅ ಆ ಹ್ ಎಲ್ಲಾದ್ರಲ್ಲೂ ನಾನೇ ಮೇಲೂ ಎಲ್ಲದ್ರಲ್ಲೂ ನಾನೇ ಎಲ್ಲಾ ಅಂತ ಅಂತಾ ಯಾರಹತ್ರನು ಜಂಬ ಕೊಚ್ಚಕೋಬಾರ್ದು ಜಂಬ ಕೊಚ್ಕೋಬಾರದು ಇದೇ ಇದರ ನೀತಿ ಪಾಠ ನಿಮ್ಗೆ ಏನಾದ್ರೂ ಇನ್ಯಾವುದಾದ್ರರು ಕತೆೆ ಇದ್ರೆ ಗೊತ್ತಾ
ಇಲ್ಲ ನಮ್ ಯಾವ ಕತೆೆನ ಗೊತ್ತಿಲ್ಲ ನೀ ಯಾವ್ದ ಕತೆೆ ಬಂದ್ರೆ ಹೇಳಿ
ನೀವು ಏನ್ ಮಾಡ್ತಿರೋದು ಓದ್ತಾ ಇರೋದ ಕೆಲಸ ಮಾಡ್ತಿರೋದ
ನಾನ್ ಕೆಲ್ಸ ಮಾಡ್ತಿರೋದಲ್ವಾ ನಾನು ಪ್ಯಾರಿಸ್ ಲ್ಲೂ ಕೆಲಸ ಮಾಡಿ ಬಂದಿದ್ದೆ
ಹಾ ಅಂದ್ರೆ ವಿದೇಶದಲ್ಲಾ
ಹಲೋ
ಹ್ಮ್ ಹಾ ಹಲೋ ಹೇಳಿ ಹೇಳಿ ಹೇಳಿ
ವಿದೇಶದಲ್ಲಿ ಕೆಲ್ಸ ಮಾಡ್ತಾ ಇದ್ರಾ
ಹಾ.
ಹಾ ಮತ್ತೆ ನೀವು ನಿಮಗ ಅಡ್ಗೆ ಮಾಡಕ್ ಬರುತ್ತಾ.
ಇಲ್ಲ ಬರದಿಲ್ಲ ನಿಮ್ಗ ಬರುತ್ತಾ.
ಹ ನಂಗೆ ಬರುತ್ತೆ.
ಹ್ಮ್. ಹ್ಮ್ ಹಲೋ ಹೇಳಿ ಮತ್ತೆ ಏನು ಇಲ್ಲ
ಹಾ ನನ್ಗೆ ಹೇಳಲಿಕ್ಕೆ ಕೆ ಏನು ಇಲ್ಲ ನೀವೇ ಏನಾದರೂ ಹೇಳ್ಬೇಕು
ಹ್ಮ್
ಹಾ ಮತ್ತೆ
ಹ್ಮ್ ಮತ್ತೆ ಏನಿಲ್ಲ
ಹ ಅ ನಿಮ್ಮ ಊರು ಯಾವದು
ನಮ್ಮ ಊರು ಬೆಂಗಳೂರು
ಹಾ ಮತ್ತೆ ನೀವು ಯಾವ ಐತಿಹಾಸಿಕ ಸ್ಥಳಗಳಿಗೂ ಹೋಗಿಲ್ವಾ ಬೆಂಗ್ಳೂರಲ್ಲಿ.
ಇಲ್ಲಾ ಹೋಗಿಲ್ಲಾ
ಹೋಗಿ ಸಮಯ ಸಿಕ್ಕಾಗ ಎಲ್ಲ ನೋಡ್ತಾ ಇರಿ.
ಹಾ ಹೋಗ್ತಾ ಇರ್ತಿವಿ ನೋಡ್ತಾ ಇರ್ತಿವಿ ಬರ್ತಾ ಇರ್ತಿವಿ ಮತ್ತೆ ಹಾ ಹೇಳಿ ಹೇಳಿ
ನಮಗೆ ಯಾವಾಗ್ಲಾದ್ರೂ ಆಹ ಅಂದ್ರೆ ಅಹ ಯಾವುದೇ ರೀತಿ ಬುಕ್ ಓದುವ ಬುಕ್ ಗಳನ್ನು ಓದುವಂತ ಹವ್ಯಾಸಗಳ ಇಲ್ವಾ ಹಲೋ
ಇದೆ ಇದೆ.
ಹಾ.
ಹಾ ಇದೆ.
ಹೌದಾ ಎಷ್ಟು ಎಷ್ಟು ಗಂಟೆ ಓದ್ತಿರಾ ದಿನಕ್ ಕ್ಕೆ ಹಲೋ.
ಓದುದ್ರಾ ಕೆಲ್ಸಕ್ಕ ಹೋಗ್ತಾ ಇದೀನಿ. ಕೆಲ್ಸ ಕೆಲ್ಸ.
ಹಾ ಓದಿ ಮುಗಸಿ ಕೆಲ್ಸಕ್ ಹೋಗ್ತಿರೋದಾ. ಅಥ್ವಾ ಅರ್ಧಕ್ಕೆ ನಿಲ್ಸಿ ಹೋಗ್ತಿದ್ದೀರಾ ಓದಿ ಮುಗಸಿ ಕೆಲ್ಸಕ್ಕ ಹೋಗ್ ಹೋಗ್ತಿದ್ದೀರಾ ಅಥವಾ ಓದನ ಅರ್ಧಕ್ಕೆ ನಿಲ್ಲಿಸಿ ಹೋಗ್ತಿದ್ದೀರಾ.
ಇಲ್ಲ ತುಂಬಾ ಎಲ್ಲಾ ಓದಿದ್ದೀನಿ. ಸರಿ ನಿಮ್ಮ ಜೊತೆ ಮಾತನಾಡಿ ತುಂಬಾ ಧನ್ಯವಾದಗಳು.
ಒಂದು ನಿಮಿಷ ಇರಿ. ನ ನಿಮಗೆ ಬೇಜಾರಾದಾಗೆಲ್ಲ ನನಗೆ ಕಾಲ್ ಮಾಡ್ತಾ ಇರಿ.
ಹಾಂ ಸರಿ ಹಾಂ ಧನ್ಯವಾದಗಳು.